ಹಲೋ ಅ ಕೆಸ .. ತವೆ .. ಹ ಪರ್ಫೆಕ್ಟ್ ಕೇಳಸತಿ ಹೇಳ ಏನ್ ಸಮಾಚಾರ ..
ಎಲ್ಲಿದೆಯಾ ..
ರೂಮ್ ಅಲ್ಲಿದೆ ನಿನ್ನೆ ಎಲ್ಲೋ ಹೋಗ್ತೀನ್ ಅಂದಿಯಲ್ಲ ಎಲ್ಲೋ ಇದೆ ...
ಅದು ನಮ್ಮ್ ಫ್ರೆಂಡ್ ಒಬ್ಬ ಕಂಪ್ನಿ ಫ್ರೆಂಡ್ ಒಬ್ಬಂದು ಮದುವೆ ಆಯ್ತ ...
ಕಂಪನೀಫ್ರೆಂಡು ಒಬ್ಬನ ಮದುವೆ ಇ ..
ಅದಂದು ಇದಾ ಬಿಡ್ತು ಅದ .. ಮಂಡಿ ಆದತ್ರ .. ಮಂಡ್ಯದತ್ರ ಬ .. ಬನ್ನೋರು ಒಬ್ಳಿ .. ಅಂಕನಳ್ಳಿ ಅಂತ ಅದು ಮದ್ಲೇ .. ಅಂದ್ರೆ ಮದ್ವೆ ಸಿಂಪಲ್ ಆಗಿ ಇತ್ತು ಅದ ಮದುವೆ ಊರಲ್ಲ ಸೆಕೆ ವಿ ಸೆಕೆ ಮದ್ದೆ ಮುಗಿಸಕೊಂಡು ಒಂದ ಹಾ ಮದುವೆ ಮುಗಿಸಿಕೊಂಡು ಹನ್ನೆರಡು ಗಂಟೆ ಹೆಂಗೆ ಅ ಕಡಿಂದ ಬಿಟ್ಟು
ಹಾ
ಹನ್ನಡ್ ಗಂಟೆ ಹಂಗ್ ಬಿಟ್ಟು ಇಲ್ಲಿ ರಾಮನಗರ ಇದ್ಯಲ್ಲ ಮೈಸೂರು ಅಯ್ಯಗ
ಹಾ ಹಾ
ಅಲ್ಲಿ ಬರಕಾರೆ ಫ್ಲೇವರ್ ಇದೆ ಮೈಸೂರು ಹೈವೇ ಎಕ್ಸ್ಪ್ರೆಸ್ ಹೈವೇ ಇದೆೆಯಲ್ಲ, ಅಲ್ಲಿ ನಮ್ದು ಕ ಕಾರ್ ರೆಂಟ್ಗೆ ತಂಡು ಹೋಗಿದ್ದೋ.
ಹಾ
ಹ ರೆಂಡಿದ್ ತಂಗಂಡ್ ಇ ಒಂದ್ ಕಾರಾ ಹೊಸ ಕಾರಾರ್ ಟಯೋಟ ಇನ್ನ ಬಂದ್ಬಿಟ್ಟು ಆ ಕಾರ್ ಬಂದ್ಬಿಟ್ಟು ಬ್ಲಾಸ್ಟ್ ಆಔಟ್ ಆ ಬ್ಲಾಸ್ಟ್ ಹಾ ಟಯಾರ ಬ್ಲಾಸ್ಟ್ ಆಗಿ
ಟೈರ್ ಬ್ಲಾಸ್ಟ್ ಆಯ್ತಾ.
ಹಾ ಡಿವೈಡ್ರಗೆ ಕಾರ್ ಹಿಂಗ ಹೊಡೆದಿ ಮತ್ತೆ ರೋಡಿಗೆ ಬಂದಿ ಅದೇ ಕಾರ್ದ ವೀಲ್ ಇರುತ್ತ ವೀಲ್ ಹತ್ತ ಅದ ಫುಲ್ ಬೆಂಡಾದಂಗ ಆಗ್ಬುಟ್ಟಿತ್ತು
ಯಾರಿಗು ಏನ ಆಗಿಲ್ಲತಾನೆ?
ಯಾರು ಏನಾಗಿಲ್ಲ ಆದ್ರೆ ಕಾಡಿ ಅಂದ್ರೆ ವೀಲ್ದ್ ಇದಿರುತ್ತೆ ಅಲೈನ್ಮೆಂಟ್ ಒಂದ್ ಸ್ವಲ್ಪ ಬಾಡಿ ಟೆಚ್ ಆಗ್ಬಿಟ್ಟಿತ್ತು.
ಅಯ್ಯೋ
ಅಂತ ಟೆಚ್ಚಾಗಿ ಆಮೇಲೆ ಅದ ನಾವೆ ಸ್ಟೇಪ್ನಿ ಚೇಂಜ್ ಮಾಡಕ್ ಹೋದ್ರೆ, ಅದು ವೀಲೆ ಬರ್ತಿಲ್ಲ, ಅದ ಬಾಡಿ ಟಚ್ ಚಾಗ್ಬುಟ್ಟೈತೆ. ಆಮೇಲೆ ಯಾರ ಒಬ್ಬಟ್ಟವನ್ ಬಂದ ಹ ಹ ಟವ ಅನ್ ಬಂದು ಕೇಳ್ದ ಎ ಎಲ್ಲಿ ಬಿಡ್ಬೇಕು ಹ ಶೋರೂಮ್ಗೆ ಬಿುಡು. ಕಂದ್ರೆ.
ಹಾ
ಕಖಾಸ ಆಗುತ್ತೆ ಇಲ್ಲ ಇಲ್ಲ ಯಾವ್ದಾದ್ರು ಗ್ಯಾರೇಜ್ ಸರ್ ಮಾಡ್ಸ ನೋಡ್ ಹೋಗ್ತೀನ ಅಂದ್ರೆ ಒಂದ ಮೂರ್ ಸಾವಿರಕ್ಕೆ ಬಿಟ್ ಕೊಡ್ತೀನಿ ನೋಡಿ. ತಂದ. ಇನಾನೆ ನಮ್ದು. ನಾವು ಬಿ ಟ ಎಂ ಲಔಟಿಿಂದ ತಂಗಿದ್ದು.
ಒಹ್ ಯಹ್ ಹಾ.
ಕೊಡ್ಬೇಕಾದ್ರೆ ಒಂದ್ ಯಂತೂವರ್ ಸಾವಿರ ಆಗುತ್.
ಹಾ
ಎಂಟ್ ಎಂಟ ವರ್ ಸಾವಿರ ನಾವೇ ರೆಂಟ್ ನಾವ್ ಕಾರ್ ಓನರ್ ಅಲ್ಲ ರೆಂಟು.
ಹ ಹ್ಮ ಹ
ಆಮೇಲೆ ಆಯ್್ದನ ಇಲ್ಲೇ ಯಾವ್ದಾರ ನೀಯಾರ್ ಇದೆಯಲ್ಲ ಯಾವ್ದಾರ ಅದಕ್ಕೆ ಹಾಕಿ. ಅವನ್ ರೆಂಟ್ ನಾನ ಓನರ್ ಇದ್ದಾನ. ಕಾರಾರೋನರು. ಅವನು ಫೋನ್ ಮಾಡಿದ್ರೆ ಕಾರ್ ಶೋರೂಮ್ ತಗೊಂಡ್ ಹೋಗಿ ಅಲ್ಲಿ ಎಷ್ಟ ಆಗುತ್ತೆ ನೋಡಿ ಬಿಲ್ಲು. ಇಲ್ಲ ೈರ್ ಬ್ಲಾಸ್ಟ್ ಆಗಿರಡ್ಕ್ ನಾವೇ. ಏನ್ ಮಾಡಕಾಗತ್ತೆ ಅಂದ್ರೆ ಅವರು ಏನಂತಾರೆ.
ಹಾ
ಅದು ಹೊಸ ಗಾಡಿ ಬಂದ್ಬಿಟ್ಟು ಆಕ್ಚುಲ್ ಆಗೆ. ಅದು ಹೊಸ ಗಡಿ ಅದ ಹೆಂಗ ಟೈಯರ್ ಬ್ಲಾಸ್ಟ್. ಆಗುತ್ತೆ. ನೀವೇ ಏನ ಡಿವೇ. ್ರ ಮಲ್ಲಿ ನೀವೇ ಹಚ್ಚಿದೀರಾ ಹಂಗೆ ಹಿಂಗೆ ಅಂತ ಅಂದ.
ಹಾ
ಅದಕ್ಕೆ ಆಮೇಲೆ ಅಲ್ಲೇ ನಿಯರೆಸ್ಟ್ ಆದ ಒಂದ್ ಗ್ಯಾರೇಜ್ ತಗೊಂಡು ಹೋಗಿ. ಅದು ಪಾಸ್ ಬೇರೆ ಸಿಗ್. ಆಮಾಗ ಎಂಡ್ ಆಫ್ ದಟೈಮ್ ಸಿಕ್ತ ಅದು. ಬೇಗ ಅಲ್ ಸಂಡೆ ದಿನ. ಸಿಕ್ಕಿದ್ದ ಹೆಚ್ಚ ಆ ಗ್ಯಾರೇಜರು. ಅದರಗ ಹ್ಮ ಒಂದ್ ಅವರ್ ಅಲ್ಲಿ ಆ ಕಾರುನ ರೆಡಿ ಮಾಡ್ದ ರೆಡಿ ಮಾಡಿ ಹಂಗೆ ಅವ್ ಆಮೇಲೆ ಅವನಿಗೊಂದ್ ಮೂರ್ ಸಾವಿರ ಆಯ್ತು. ಅರೇ ಅವತಾವ್ನೆ ಮೂರ್ ವರ್ಷ ಸರ ಟವನ್ಗೆ ಆಮಗ ಅವನ್ ರೆಡಿ ಮಾಡ ಮೂರ್ ಸಾವಿರ
ಹಾ
ಇದು ಒಂದೊಂದ್ ಸಾವರ ಪರ್ ಹೆಡ್ ಆಗಿದ್ದು.
ಹ ಹ್ಮ್
ಆಮೇಲೆ ಇದ್ ನೋಡ್ರೆ ಅಲ್ಲೇ ಮೂರು ಆರು ಇದೊಂದ್ ಆರುವರೆ ಸಾವಿರ ಎಗ್ರೋಯ್ತು. ಆಮೇಲೆ ಇದನ್ನ ಶೋರೂಮ್ನಗೆ ಶೋ ಆರ್ ಜನ ಹೋಗಿ ದು
ಆರ್ ಜನ ಆರ್ ಆರ್ ಆರ್ ಸಾವಿರ ಪ್ಲಾನ್ಕೊಂಡಿದ್ರಿ ಇಲ್ಲಿ ನೋಡುದ್ರೆ ಇನ್ನ ಜಾಸ್ತಿ ಆಯತು ಆನ್ನೆರಡು ಸಾವಿರ ಆಯಿತ್ತು
ಸರ್ ಆಯ್ತಾ ಆದ್ರ ಅ ಗಾಡಿದವ ಸ್ವಲ್ಪ ಬಾಡಿ ಒಂಚೂರು ಬೆಂಡ ಆಗಿದೆ ಆ ಕಾರ್ ಸ್ಲಾರ್ಟ್ ಕಾರ್್ದ ಬಾಡಿ ಇರುತ್ತಲ್ಲ ತಯಾರ್ದು ಬಾಡಿ ಅಲ್ಲೊಂದ್ ಸ್ವಲ್ಪ ಬೆಂಡ್ ಆಗಿತ್ತು ಅದಕ್ಕೆ ಒಂದ ಏನು ಇನ್ನೊಂದ ಹದಿನೈದು ಸಾವಿರ ಕಲತೇರೇನೋ ಅಂತ ಅಂದಬಿಟ್ಟು
ಹದನೈದು ಸಾವರ
ಅಲ್ಲ ಅ ಕರ್ದು ಒಂದ್ ಸ್ವಲ್ಪ ಸ್ಕ್ರಾಚ್ ಆದಂಗ ಆಯ್ತಿ ಇಲೇ ಹೆ ಟಯರ್ ಹತ್ರ
ಹಾ ಹಾ ಹಾ
ಚುರ್ ಬೆಂಡದಂಗ ಆಯತು ಅದಕ್ಕೆ ಇನ್ನುದು ಹದಿನೈದು ಅಂತ ನಾನ ಅಂಕಂಡೆ
ಹಾ
ಆಮೇಲೆ ನಾನು ಕೆಂಗೇರಿ ಹತ್ರ ಅವರು ಬಿ ಟಿ ಎಮ್ ಲೇಹುಟ್ ಅಂದ್ರೆ ನೀರ್ಲ್ಲಿ ಅಲ್ಲಿಗ್ ಹೋಗ್ಬೇಕಾಯ್ತ್ರ ನಾನನ್ ಅವ್ರ ಆ ಆಫೀಸ್ ಹತ್ರ ಹೋಗಿ ನಾನನ್ ವಫಪಸ್ ಮತ್ತ ಬರಕಗಲ್ಲ ಈ ಕಡೆಕ್ಕೆ ದೀಪಾಯಂತ್ರಿ
ಸರಿ ಸರಿ
ನ ಆಯ್ತು ಹೋಗಿ ಅದ ಎಷ್ಟ ಆಾಗುತ್ತ ಅಂತ ಫೋನ್ ಮಾಡಿ ಹೇಳಿ ಅಂತ ನಾ ಎಷ್ಟ್ ಗಂಟೆಗೆ ಒಂದ ಏಳುವರೆಗ್ ಮನೆಗ್ ಬಂದೆ ಏಳುವರೆ ಮನೆ ಬಂದೆ ಅವ್ರು ಇನ್ನು ಟ್ರಾಫಿಕ್ ಏನ ಏನ್ ಸಂಡೆ ಅಲ್ವಾ ಹೆವಿ ಟ್ರಾಫಿಕು
ಹಾ ಚದು ಹೋದ್ರ ಅಲ್ಲಿಗೆ
ಅವ್ರ ಅವ್ರು ನಾನ್ ಸುಮ್ ನನ್ ಪಡಿಗೆ ಸ್ನಾನ ಮಾಡಿ ಒಳ್ಳೆ ಸೆಕೆಯ್ತಿತ್ತಲ್ಲ ಸಕತ್ ಸ್ನಾನ ಮಾಡಿ ಊಟ ಮಾಡಿ ಮನೆಯಲ್ಲಿ ಆರಾಮಾಗಿ ಇರ್ ಮತ್ತೆ ಎಪ್ರಿಲ್ ನೊಕ ಕುತಿದೀನಿ ಅಮ್ಮಲ್ ನಮ್ ಫ್ರೆಂಡ್ ಒಬ್ ಬಾ ಒಂದ ಒಂಬತ್ತುವರೇ ಹಂಗ್ ಫೋಮ್ ಮಾಡ ಅವನ್ ಯಾವಾಗ್ಲೂ ಅನ್ರೆ ಹಸೆ ಇರ್ತೇನೆ
ಏನಂತ
ಅಂದ್ರ ಸುಮ್ನೆ ಅವ್ನ್ ಕಾಲ್ ಏಳಿತಾ ಇರ್ತಿನಿ ನಾನು ಅವ್ನ್ ಫೋನ್ ಮಾಡ್ಬಿಡು ಮಗ ಅವ್ರ ಗಾಡಿಯರು ಎಪ್ಪತ್ ಸಾವಿರ ಆಗುತ್ತಂತೆ ಎಪ್ಪ ಸಾರ ಪ್ಪಸಾರ
ಯಪ್ಪಾತ್ತೂ
ಎಪ್ಪ ಸಾವರ್ ಆಗುತನ್ ಹಃ ಹಃ ಹಃ ಹಃ ಎಪ್ಪತ್ ಸಾರ್ ಆಗತ್ತಂತೆ ಅ ಯಾರ್ ಬುಕ್ ಮಾಡಿದಾರ ಅವ್ರು ಇಲ್ಲೇ ಇರ್ಬೇಕಂತೆ
ಯಾರು ಬುಕ್ ಮಾಡಿದ್ರು
ನ ಫ್ರಂಡನ್ನ ಕಂಪ್ನಿಯ ಹುಡ್ಗನೆ ಅವೌದ ಇಲ್ಲೇ ಇಲ್ಲೇ ಮಡಿಕತರಂತೆ ಅಂತ ಎಪ್ಪತ್ ಸಾವಿರ ಕಟ್ಟಿ ತಗೊಂಡ ಹೋಗಬೇಕಂತಂತೆ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಬೇಕು ಅಂದ್ರೆ ಹ ಹ ಟ್ರೈ ಮಾಡ್ಬೋದ್ ದು ಅದು ಗಾಡಿ ಶೋರೂಮ್ ಬಿಡ್ತಾರೆ ಅದು ಕ್ಲೈಮ್ ಆಗುತ್ತೆ ಆದ್ರೆ ಏನಿದೆ ಅಂದ್ರೆ ಅ ಗಾಡಿ ಹ ಬಿಡ್ತ ಎಷ್ಟ್ ದಿನ ನಿನ್ಂತರುತ್ತೆ ಅಷ್ಟ್ ದಿನಕ್ಕೂ ನಾವು ಮಿನಿಮಮ್ ಇಪ್ಪತ್ತೈದು ದಿನ ಆಗುತ್ತ ಅಂತೆೆ .. ಅದೇ ಎಸ್ .. ದಿನ ಸಿನಮ ನಮ್ದು ಏನ್ರೀ ರೆಂಟ್ ತಗೊನ್ ಇದ್ಯಾಲ್ಲ ಅದ್ರೆಂತ ಅದೇ ಓಡ್ತಾ ಇರತೆ ನೀಲ್ಲಿ ಇಪ್ಪತ್ತೈದು ಅದೇ ಎಪ್ಪತ್ತೈದು ಸರ ಆಗಿರೋದು ..
ಹಃ ಹಃ ಅದು ಅಲ್ಲಿಗೆ ಗೊತ್ತಲ
ಅದಿನ್ನು ಅದಕು ಇನ್ನು ಒಂದೆರಡ್ ಐ ಜೆ ಮುಂದೆನೆ ಹೂಯ್ತು ಆಮೇಲೆ ಅದು ನಾವ್ ನೋಡಿರೆ ಏನೋ ಒಂದ್ ಕಾರ್ ಇದು ಏನೋ ಹೊಯ್ ಅಂತ ಅನ್ಕೊಂಡಿದ .. ಅವನ್ ನೋಡ್ದ ಅ .. ಶೇರ್ ರ್ ಬ್ಲಾಟ್ .. ಇರೋದು ಬಿಲ್ಲು ಆ ರಿನ್್ ಬಿಲ್ಲು .. ಆಮೇಲೆ ಅದೇನ ಒಳಗಡೆ ಏನೋ ಬಾಯಲ್ ಪಾಯಿಂಟ್ ಏನೋ ಇರುತ್ತ ಅಂತೆ ..
ನೀವ್ ಇಲ್ಲಿ ಇಲ್ಲಿ ರೆಡಿ ಮಾಡ್ಸ್ಕೊಂಡ್ ಹೋಗಿದ್ ಎಲ್ಲಾ ಹೇಳಿ
ಅಲ್ಲಿ ನಾವ್ ನಮ್ದು ಅದನ್ನ ಏನ .. ಪ ಹಾಸ್ಕೊಂಡ್ ಹೋಗಲಿಲ್ಲ ಅಂದ್ರೆ ಒಂದ ಎರಡ್ ಲಕ್ಷ್ ಬರ್ದೇರೋರು ಅದುನ್ ನೋಡಿ ಹಿ ಹಿ ಅದ್ ನೋಡಿ ಒಂದ್ ಎಪ್ಪತ್ ಸಾವಿರಕ್ಕೆ ಬಂದಿ ಇರದು .. ಎಲ್ಲಾ .. ಅಂದ ಎರಡು ಲಕ್ಷ ವಿ ಸದ .. ಅವನು ಫೋನ್ ಮಾಡಿ ಏನಂದ ಎಪ್ಪತ್ತ್ ಸಾವ್ರ ಆಗತ್ತಂತೆ ಮಚ್ಚಾ ಹ ನನಿಗೆ ಆಗ್ತಾನಲ ಅಡಿ ಮಾಡ ನಂ ಜಾಕಾ ಬತಾನಲ್ಲ ಅಂತ ಅಂದ್ಬಿಟ್ಟು ನಾನು ಮಗ ಮಾಡ್ತಿ .. ತೆ ಅಂತ ಅಂದ್ಬಿಟ್ಟು ನಮ್ ಇನ್ನೊಬ್ ಫ್ರೆಂಡ್ ಗ್ ಮಾಡ್ದೆ. ಅವ್ನು ಹ ... ಪಟ್ ಫೋನ್ ಮಾಡ್ದ ರಿಸಿ ಸಿವ್ ಮಾಡದಾ ಪಟ್ಟಂಗ ಕಟ್ ಮಾಡ್ದ ನಾನ ಇಬ್ರ ಒಟ್ಟಿಗೆ ಎಲ್ಲಾ ಎಲ್ರೂ ಮಾತಾಡ್ಕ್ಯತಾರೆ ಅಂತ ನಾನ್ ಅನ್ಕೊಂಡೆ ಆಮೇಲೆ ಮತ್ತಿನ ರಿಸೀವ್ ಮಾಡದ ಅಲ್ಲ ಹೆಂಗೆ ಆಯ್ತ ಕಣ ಭೀ ನಿಜ ಹಂಗೆ ಹಿಂಗೆ ಅಂತ ಉಟ್ಟು
ಹಾ
ನಿಜ ಏನ ಮಾಡ ಈಗ ಅವಗಳೇ ಬಂದಿಲ್ಲ ಹ ವೀಡಿಯೋ ಕಾಲ್ ಮಾಡ್ದ ವೀಡಿಯೋ ಕಾಲ್ ಮಾಡ ಅಂತ ನಾನೇ ಹೇಳ್ದ ವೀಡಿಯೋ ಕಾಲ್ ಮಾಡ್ದ ಅದ ನೋಡ್ರೆ ಅ ಸೆಡ್ ಕಾರರ್ ಸಡಿಗದ
ಹಾ
ಆ ಕಾರತ್ರ ಅಲ್ಲೇ ಇದ್ದಾರೆ ಅಲ್ಲಿ ಅವರು ಒಪ್ಕದ ಅಲ್ಲ ಅವರು ಆರು ಜನ ಇದ್ದಾರಂತೆ ಅವ್ರ ಕಾರ್ ಓನರ್ ಕಡೆದು ಒಬ್ಬೊಬ್ರಾಗಿ ಒಬ್ಬೊಬ್ರ ಇವ್ರ ಏನೇ ಹೇಳಿದ್ರು ನಮ್ದಲ್ಲ ಅವನ್ ಬಾರಿ ಟೆನ್ಷನ್ ಆಗ ಇದ್ದ ಈಗ ನಾನ ಏನ್ ಮಾಡನಪ್ಪ ನನಗೆ ಟೆನ್ಶನ್ ಆಗ ಆಯ್ತು ಮಂದೇ ಬೇರೆ ಪನ ದುಡ್ ಬಂದಿತ್ತು ಅಂತ್ ಹೇಳಿದ್ನಾ ಬ
ಹಲೋ ಅಲೋ ಇನ್ನೊಂದ್ ಸತಿ ಹೇಳು
ಮೊನ್ನೆ ಬರೋದು ನಮ್ ಬೋನಸ್ ದುಡ್ ಬೇರೆ ಬಂದಿತ್ತು.
ಹಾ ಹಾ
ಅದು ನೆನಪ್ ಹಹ್ ಅದ್ ಇದ್ರಿಂದನೇ ನಾ ಇಲ್ಲೆಲ್ಲ ಹೋಗಿರದು. ಮನೆಗೂ ಕಾಸ್ ಕೊಟ್ಟೆ ಹಾ ಹೇಳು
ಏನ್ ಮಾಡಿದ್ರಿವಾಗ ಅದನ್ನ ಕೊಟ್ಟೆ ಅದು ಅಷ್ಟೇ ಆಗಿದ್ದಿ ನಿಜೊ
ಇನ್ನು ಐತಿ ಇರು ಮಾರಯ್ಯ ಹೇಳ್ತೀನಿ.
ಹಾ
ಇಪ್ಪತ್ತು ಸಾವಿರ ಕಡಿಮೆ ಆದಂತ ನೋಡಿದ್ರೆ ಅದು ಆಯ್ತಿಲ್ಲ.
ಹಾ
ಏನ್ ಮಾಡದ ಅಯ್ಯೋ ಯಾಕ್ ಹ ಹೇ ಹೇ ಯಾಕಾರ ಬಂದ ಅನ್ಸಿಬಿಟ್ಟಿತ್ತು ಆದ್ರ ನ ಅದ್ರಲ್ಲಿ ಇನ್ನೊಂದು ಒಳ್ಳೆ ವಿಚಾರ ಏನಂದ್ರೆ ಯಾರಿಗೂ ಏನು ಆಗಿತ್ತಿಲ್ಲ ಅದು ಒನ್ ಪ್ಲಸ್ ಫೈ
ಹೌದಪ್ಪಾ ಅದು ಯಾರಿಗು ಏನಾಗಿಲ್ಲ ಅದೇ ಖುಷಿ.
ಪಫ್ಲೇವರ್ ಇದು ಫ್ಲವರ್ ಮೇಲ್ಗಡೆ. ಹ ನ ಲೇವರ್ ಮೇಲ್ಗಡೆ ಒಂದು ಸಣ್ಣಗ ಗೋಡೆ ತರ ಇರುತ್ತೆ ಉದ್ದಗೆ ವೈಟಮ್ ಬ್ಲಾಕ್ ಬಾರ್ಡ್ ಅಲ್ಲಿ.. ಆ ಗೋಡೆಗೆ ಹೊಡೆದಿತ್ತು ಡಿವೈಡರ್ ಗೋಡೆೆ ತರ ಇತ್ತು ಇಲ್ಲ ಅಂದ್ರೆ ನಾವು ಆಪೋಸಿಟ್ ಸೈಡ್ ರೋಡ್ ಸೈಡ್ ಅದೇ ಅದೇ ಕೆಳಗಡೆ ಕಾಲ ಆಪೋಸಿಟ್ ಸೈಡ್ ಹೋಯ್ತು ಇದು ಗೋಡೆತರ ಇಲ್ಲ ಅಂದಿದೆ
ಹಾ ಹಾ
ಅದು ಅದ ಇದಿದಕ್ಕೆ ನಾವ್ ಅಲ್ಲೇ ನಮ್ ವೇರ್ಲೆ ನಿನ್ಕೊಂಡು ಇಲ್ಲಾಂದ್ರೆ ಅಪೋಸಿಟ್ ಸೈಡಿಗ ಹೋಗಿ ನುಗ್ಬುಡವೆ
ಹೆಂಗೋ ನಿಮ್ಮ ನರ್ಸಿಂಗ್ ಸ್ವಾಮಿ ಆಶರ್ವಾದ ಇದ್ದ ಇನೋ ಮೋಸ್ಟ್ಲಿ ನಿಮ್ಗೆ
ಇರ್ವುದು
ಹಬ್ಬ ಗಿಬ್ಬಾ ಮಾಡ್ಕೋಬದಿ ಮದುವೆ ಮಾಡಕ ಹೋಗಿ ತಿತಿ ಮಾಡ್ಬೇಕ ಆಯ್ತು ಇದಾರೆ
ಇವನ್ ಈಗ್ಲೂ ಗೊತ್ತಿರ ಅವನಿಗೆ ಆ ಮದುವೆಗಣ್ಣಿಗೆ ಆಮೇಲೆ ಇಲ್ಲಿ ಇಲ್ಲಿ ನೋಡ್ರೆ ಅವರು ಇನ್ನು ನಾನು ಊಟ ಮಾಡಿ ಚೆನ್ನಾಗ ಉಂಡು ಮಲ್ಗ್ಯವನಿ ದೂರ್ ನೋಡ್ರಿ ಇನ್ನು ಅಲ್ಲೇ ಅವ್ರೆ ಆಫೀಸ್ ಹತ್ರ ಆಮೇಲೆ ಫೋನ್ ಮಾಡು ನ ಒಂದು ಹತ್ತು ಗಂಟೆ ಹಂಗೆ ಸರಿ ಆಯ್ತ ಇನ್ನೇನು ಮಾಡಕ್ ಕಾಲ ಅವನ ಒಬ್ಬ ಏನ ಯಾರ ಒಬ್ಬ ಮಿಸ್ ಮಾಡಿದ ಇದ ಬೇಕು ಅಂತ ಆಗಿರೋದಲ್ಲ ಹೌದು ಆಮೇಲೆ ಆರು ಜನ ಓಕೆ ಬೇಗಬೇಗ ಬೈ ಮಾಡಿ
ಹ
ಅದೇ ಪರ್ ಹೆಡು ಟ್ವೆಲ್ವ ತೌಸಂಡ್ ಏನೋ ಬಂತು
ಹನ್ನೆರಡು ಸಾವಿರ ಮಳೆ ಒಡೆದ್ರು ಅಂತಿಯಾ
ಹನ್ನೆರಡ್ ಸಾವ್ರ ಪರ್ ಹೆಡ್ ಆಗ್ತಾಯಿತೆ ಇನ್ನೇನು?
ಹಾಂ ಹಾಂ ಸರಿ ಸರಿ ತಡಿ ಇನ್ನೊಂದ್ಸತಿ ಮಾಡ್ತೀನ್ ಹಂಗೆ
ಹಾಂ ಸರಿ ಆಯ್ತ್
ಅ